ಎಸ್ ಸ್ಟೂಡೆಂಟ್,
ತಿದೆಯಾ
ಹಾ ಕೇಳಿಸ್ತಿದ್ಯಾ.
ಹ್ಮ ಹ್ಮ ನಮಸ್ತೆ.
ನಮಸ್ತೆ
ಹೌದು ಹೌದಾ
ಹಾ ಆಯ್ತು ನಿಮ್ದು.
ಹಾ ನಮ್ದು ಆಯ್ತು ಏನ್ ಮಾಡಿದ್ರಿ ಊಟಕ್ಕೆ.
ನಮ್ದು ಅನ್ನ ಸಾಂಬಾರ್ ಮತ್ತೆ, ಪನ್ನೀರ್ ಸಾಂಬಾರ್ ಮಾಡಿದ್ರು.
ಹೌದಾ ಹ್ಮ.
ನಿಮ್ದ ಏನ್ ಊಟಾ
ನಮ್ದು ಅನ್ನ ಮೊಟ್ಟೆ ಸಕ
ಹೌದಾ
ಹ್ಮ ಏನ್ ಮಾತ್ ನಾವ ಏನಿಲ್ಲಂಗೆ ನಿಮ್ಮ ಜೊತೆ ಮಾತಾಡ್ತಾ ಇದ ನೀವೇನ್ ಮಾಡ್ತಿದ್ರಿ.
ನಾವು ಮಲಗಿದ್ವಿ.
ಹ್ಞಾ.
ಮಲಗಿದ್ವಿ ನಾವು
ಮಲಗಿದ್ರ ಹ್ಮ ಹ್ಮ ಇವಾ ಲ್ಲಾ ಕೇಳ್ತೀರಾ.
ಹೌದು ಕೇಳ್ತೀವಿ ನೀವ್ ಕೇಳ್ತೀರಾ.
ನಾವು ಕೇಳ್ತಿವಿ ಯಾವ ತರ ಹಾಡಂದ್ರೆ ಕೇಳ್ತೀರಾ ನೀವು
ನಮ್ಗ ಎಲ್ಲಾ ತರ ಆಡಂದ್ರನೂ ತುಂಬಾ ಇಷ್ಟ.
ಹಾ ಹಾ ಹೌದಾ
ಹ್ಮ.
ಅಡಿಗೆ ಮಡಾಕತರಲ್ಲ ಪೂಜರ
ಯಾಕೆ ಕಲ್ಕೊಬೇಕ ತಾನೇ
ಕಲ್ಕೋಬೇಕು.
ಹ್ಮ.
ಹ್ಮ ಹ್ಮ.
ನೀ ಓದ್ತಾ ಇರೋದ ಇಲ್ಲ ಕೆಲ್ಸ ಮಾಡ್ತಿರೋದ.
ತಾಯ
ಹೌದ ನ
ಹ್ಮ.
ಏನ ಓದ್ತಾ ಇರೋದು.
ನಾವು ಕಾಲೇಜ್ ಜೀವನದಲ್ಲಿ ತುಂಬ ಬ್ಯುಜಿ ಆಗಿದಿವಿ. ಅದೆಲ್ಲ ಬೇಳೆ ಬಿಡಿ ಪೂಜಾ ಆವರೆ
ಹ್ಮ.
ಹ್ಮ. ಪರೀಕ್ಷೆ ಸಮಯ ಎಲ್ಲ ಹೆಂಗಿದೆ ತಯಾರಿ.
ತಯಾರಿ ನಡೀತಾ ಇ ಸ್ವಲ್ಪ ಆರೋಗ್ಯ ಸರಿ ಇರ್ಲಿಲ್ಲ ನಂಗೆ
ಹಾ ಹಾ ಹಾ
ಹ್ಮ.
ಹೌದಾ
ಹೌದು.
ಹ್ಮ ಹ್ಮ. ಮತ್ತೆ ಹೆಂಗಿದೆ ನಿಮ್ಮ ವಿದ್ಯಾರ್ಥಿ ಜೀವನ
ವಿದ್ಯಾರ್ಥಿ ಜೀವನ ಎಲ್ಲಾ ಚೆನ್ನಗ ಐತೆ.
ಹೌದಾ ನಿಮ್ಮ ಹವ್ಯಾಸಗಳು ನಮ್ದು ಹಂಗೆ ಇದೆ.
ಹ್ಮ.
ನಿಮ್ಮ ಹವ್ಯಾಸಗಳು ಏನು.
ನ ಅಭ್ಯಾಸ ಊಟ ಮಾಡೋದು ಅಡ್ಗೆ ಮಾಡೋ ಕೆ ಓದ್ಕೊಳ್ಳೋದು ಓಡೋದು.
ಹ್ಞಾ.
ಹಾ
ಹೇಳಿ ಪೂಜಾ ಅವ್ರೆ ಕೆಳಸ್ತಿಲ್ಲ.
ನಂಗ್ ತಿನ್ನೋದು ಅಂದ್ರೆ ತುಂಬಾ ಇಷ್ಟ.
ಹಾ ಹಾ ಹಾ
ಹ್ಮ್
ಹೌದಾ
ಹ್ಮ್ ಹ್ಮ್
ಹ್ಮ್ ಹ್ಮ್
ಯಾಕೆ
ಪ್ರವಾಸಕ್ಕ ಎಲ್ಲಿ ಹೋಗಿಲ್ವಾ ನೀವು.
ಇಲ್ಲಾ ಪ್ರವಾಸಕ್ಕ ಎಲ್ಲೂ ಹೋಗಿಲ್ಲ.
ಯಾಕೆ ಹೋಗಿಲ್ಲ.
ಹೊದ ತಿಂಗಳು ಹೋಗಿದ್ವಿ ಅದಿಕ್ಕೆ ಈ ತಿಂಗಳು ಹೋಗಿಲ್ಲ.
ಹಾ
ಹೊದ ತಿಂಗಳು ಹೋಗಿದ್ವಿ ಈ ತಿಂಗಳು ಎಲ್ಲೂ ಹೋಗಿಲ್ಲ.
ಹೌದಾ ಹೋಗ ಬನ್ನಿ ಎಂಜಾಯ್ ಮಾಡಿ.
ಹ್ಮ್ ಸರಿ
ಇರೋದ್ ಒಂದ್ ಜೀವನ.
ಹ್ಮ್
ಹ್ಮ್ ಮತ್ತೆ.
ಮತ್ತೆ ಹೇಳ್ಬೇಕ ಮತ್ತು.
ಹ್ಮ ಹ್ಮ ಹೌದ. ಹ್ಮ್ ಹ್ಮ್ ನಿಮ್ಗೆ ಯಾವ್ ಚಲನ ಚಿತ್ರ ಅಂದ್ರೆ ಇಷ್ಟ ನಿಮ್ಗೆ.
ನಂಗೆ ಅಂತಲ್ವ ದರ್ಶಾಂದು ದ. ಡೆವಿಲ್ ಚಲನ ಚಿತ್ರ ಅಂದ್ರೆ ತುಂಬಾ ಇಷ್ಟ.
ಅದನಂದ್ರೆ ತುಂಬಾ ಅದೆ ಯಾವ ಪಾತ್ರ ಅಂದ್ರೆ ಇಷ್ಟ ನಿಮ್ಗೆ ಅ.
ಪೂಜಾ ಎಲ್ಲ ಇಸ್
ಎಲ್ಲಾ ಪಾತ್ರನ. ಹ್ಮ್ ಹ್ಮ್ ಹ್ಮ್
ಹಾ ಮತ್ತೆ ಇ
ಮತ್ತೆ ನೀವೆ ಹೇಳಬೇಕ ಪೂಜಾ ಅವ್ರೆ. ಹಿಂಗಿದೀವಿ ಮತ್ತೆ ಎಲ್ಲಿಗಾದ್ರು ಪ್ರವಾ ಹೋಗ್ಬೇಕಾನ ತಯಾರಿ ಇದೆಯ.
ಹಾ ರಿಲ್ಸ್
ಹಾ ಕೇಳಸ್ತೀದೇ.
ಹಾ
ಎಲ್ಲಿಗಾದ್ರೂ ಹೋಗ್ಬೇಕು ಪ್ರವಾಸಕ್ಕಂತ ತಯಾರಿ ಇದೆಯಾ.
ಇಲ್ಲ ಎಲ್ಲೋ ಹೋಗಿ ತಯಾರಿ ಮಾಡ್ಕೊಂಡಲ್ಲ.
ಹ್ಮ್ ಹ್ಮ್
ನೀವು
ನಾವು ಅನ್ಕೊಂಡಿದ್ದೀವಿ. ಏನಾಗುತ್ತೆ ಅಂತ ಗೊತ್ತಿಲ್ಲ ನೋಡ್ಬೇಕ ಪೂಜಾ ಅವ್ರೆ.
ಹ್ಮ ಹೋಗ್ ಬನ್ನಿ ಎಲ್ಲಾದ್ರೂ.
ಹ್ಮ್ ಹ್ಮ್ ಹೋಗ್ ಬರ್ಬೇಕು ಅಂತ ಅನ್ಕೊಂಡಿದ್ದೀವಿ.
ಹ್ಮ್ ಹ್ಮ್
ಆದ್ರೆ ಏನಾಗುತ್ತೆ ಏನು ಗೊತ್ತಿಲ್ಲ ಇನ್ನು.
ಹ್ಮ್ ಎಲ್ಲಿಗಾದ್ರು ಹೋಗ್ ಬನ್ನಿ.
ಹ್ಮ್ ಹ್ಮ್
ಹ
ಹೌದಾ
ಹ್ಮ ಹ್ಮ್
ಹ್ಮ್ ಮತ್ತೆ ನಿಮ್ಮ ಊರಲ್ಲಿ ಯಾವಥರ ಅಡುಗೆ ಅಂದ್ರೆ ಜಾಸ್ತಿ ಮಾಡ್ತಾರೆ
ನಮ್ಮರಲ್ಲಿ ಎಲ್ಲಾ ತರ ಮಾಡ್ತಾರ ಜಾಸ್ತಿ ಅಂದ್ರ ರಾಗಿ ಹದ್ದ ಮಾಡ್ತಾರ ಹ್ಮ್ ಹೋಲಿಗೆ ತುಂಬಾ ಮಾಡ್ತಾರ ಜಾಸ್ತಿ
ಹಾ ಹ್ಮ
ಹ್ಮ್ ಹ್ಮ್ ಹ ಕೌತ ಅಂದ್ರೆ ಇಷ್ಟನ
ಹಾ ನಂಗೆ ಅವಳಿಗೆ ಅಂದ್ರೆನ ಇಷ್ಟ ನಮ್ಗುನು ನಿಮ್ಗೆ ಯಾವ್ ಜಾಗ ಅಂದ್ರೆ ಇಷ್ಟ ನಿಮ್ಗ ಆ ಜಾಗಾಗ ಮತ್ತೆ ನಾನು ಹೋಗ್ಬೇಕು ಹೋಗ್ಬೇಕು ಅಂತ ಅನ್ನೋದಂದ್ರೆ ಯಾವ ಜಾಗ
ಹಂಗ ಉಡುಪಿ ಸಮುದ್ರ ಇರೋದ ಒಬ್ಬೇಕು ನಾವು
ಹಾ ಹಾ ಸಮುದ್ರ ತಲ್ಲಕ್ ಬೇಕಂದಗೆ ಇಷ್ಟಾನ
ಹ್ಮ್
ಹ್ಮ್ ಹ್ಮ್ ಹ್ಮ್
ನಿಮ್ದ
ನಂಗೆ ದೇವಸ್ಥಾನ ಇದ್ದಲ್ಲಿ ನೆಮ್ಮದಿ ಇದ್ದಲ್ಲಿ ಹೊಸ್ಪೇಟಿ ಅತ್ರ ಆಂಜನೇಗರಿ ಬೆಟ್ಟ ಅಲ್ಲಿಗೆ ಒಬ್ಬೇಕು ಅಂತ ಅನ್ಸುತ್ತೆ ನಂಗೆ
ಹೋಗ್ ಬನ್ನಿ ನಿಮ್ ಸ್ನೇಹಿತರ ಜೊತೆ
ಹ ಹೋಗ್ ಬರ್ಬೇಕು ಅದೇವರು ಕರ್ದ್ರೆ ಹೋಗ್ ಬಂದ್ಬಿಡ್ತವಿ ಹ ಮತ್ತೆ ತಯಾರಿ ಮಾಡ್ತಾಿದ್ದೀರಾ ಪರೀಕ್ಷೆಗೆ
ಹೌ ಚಂಬ
ಹ್ಮ್ ಎಳಿ ಪೂಜ ಅವರ
ಹಾ ಸರಿ ಮತ್ತೆ
ಮತ್ತೆ ತಯಾರಿ ಮಾಡ್ತಿದ್ದೀರಾ ಅಂತ ಕೇಳಿದ್ವಿ
ಹೌದೌದು ನಾತಲ್ಲ ಮಾಡ್ಕೊಂತೀಿ
ಹೌದಾ
ಹ್ಮ್
ಹ್ಮ ಹ್ಮ
ನೀ್ಮವು
ನನು ಮಾಡ್ತಾ ಇದ್ದೀವಿ ಬೆಳಗ್ಗೆಯಿಂದ ಹುಷಾರಿರ್ಲಿಲ್ಲ
ಹ್ಮ್
ಮಲಗಿದ್ವಿ
ಇವಾಗ ಚೆನ್ನಾಗಿದ್ದೀರಾ
ಹಾ ಇವಾಗ ಚೆನ್ನಾಗಿದೆ
ಹ್ಮ ಸರಿ
ಹ್ಮ್ ತುಂಬಾ ಚೆನ್ನಾಗಿ ಮಾತಾಡ್ತಿೀರ ಪೂಜ ಅವ್ರ
ನೀವು ಅಷ್ಟೇ
ಹ್ಮ್
ಹ್ಮ್ ನೀವು ಅಷ್ಟೇ ತುಂಬಾ ಚೆನ್ನಾಗ್ ಮಾತಾಡ್ತೀರಾ
ಹೇಳಿ ಪೂಜಾ ಅವರೇ
ನೀವು ತುಂಬಾ ಚೆನ್ನಾಗ್ ಮಾತಾಡ್ತೀರಾ
ಹೌದ ಅಪರಿಚಿತ ವ್ಯಕ್ತಿ ಕೂಡ ನೀವು ಮಾತಾಡ್ತಾ ಇದೀರಾ ನಿಮ್ಮ್ ಸ್ನೇಹಿತರು ಕೂಡ ಅಲ್ಲ ಎಟ್ ಚೆನ್ನಂಗ ಮಾತಾಡಲ್ಲ ನೀವು
ಹಾ ಚೆನ್ನಾಗಿ ಮಾತಾಡ್ತೇವಿ
ಹ್ಮ್ ಹ್ಮ್
ಆದ್ರೆ ಅವರ ಎಲ್ಲೋ ಆಚನದ ಎಷ್ಟು ಸ
ಹೌದಾ
ಹ್ಮ್
ಹ್ಮ್ ನಿಮ್ಮ ಸ್ನೇಹತ್ರೆಲ್ಲಾ ನಿಮ್ ಕೂಡ ಚೆನ್ನಾಗಿರ್ತಾರ ಹಾ
ಹ್ಮ್
ನಿಮ್ ಸ್ನೇಹತ್ರೆಲ್ಲ ನಿಮ್ ಕೂಡ ಚೆನ್ನಾಗಿರ್ತಾರ ಹಲೋ
ಹಲೋ
ನಿಮ್ ಸ್ನೇಹಿತರೆ ಎಲ್ಲ ನಿಮ್ ಕೂಡ ಚೆನ್ನಾಗಿ ಇರ್ತಾರ ಪೂಜೆ ಅವ್ರೇ
ಹೌದೌದು ಚೆನ್ನಾಗಿರ್ತಾರೆ ನಿಮ್ಮ ಸ್ನೇಹಿತರು
ಹಾ ನಮ್ ಸ್ನೇಹಿತರು ಚೆನ್ನಾಗಿರ್ತ ಹ್ಮ್ ಹ್ಮ ಚೆನ್ನಾಗಿದ ಸಾಕು ಬಿಡಿ ಜಾಸ್ತಿ ಜಗಳ ಆಡಬೇಡಿ
ಎಲ್ಲ ಇಲ್ಲ
ಇರೋದೊಂದು ಜೀವನ ಎಲ್ಲರ ಕೂಡ ನಕ್ಕಂತ
ಹ್ಮ್
ಅಷ್ಟೇ ಮತ್ತೇಏನ್ ಬೇರೆ ಬೇಡ ಅಲ್ಲ ಇರೋಕ ಹ್ಮ್
ಹ್ಮ್
ಮತ್ತೆ ನಿಮ್ ಸಮಯನ ನಮ್ಗೆ ಕೊಟ್ಟು ನಮ್ ಜೊತೆ ಮಾತಾಡೋದಕ್ಕೆ ಧನ್ಯವಾದಗಳು ಪೂಜ ಅವರೇ ಹಲೋ
ಹಲೋ
ನಿಮ್ ಸಮಯನ ನಮ್ಗೆ ಕೊಟ್ಟು ನಮ ಜೊತೆ ಮಾತಾಡೋದಿಕ್ಕೆ ಧನ್ಯವಾದಗಳು ಪೂಜೆ ಅವರು
ಧನ್ಯವಾದಗಳು
ಮತ್ತೆ ನಿಂಗೆ ಬೇಸಿರೋ ಅಂತಿದಾಗ ನಿಮ್ಗೆ ಯಾವ ರೀತಿ ಮಾತಾಡೋ ಮಾತಾಡೋಕ್ಕಾಗಿಲ್ಲ ಅಂದ್ರರೆ ನನಗೆ ಕರೆ ನೀಡಿ
ಹಾ ಸರಿ ಸರಿ ನಾನ
ಹ ಮಾತಾಡ್ತೀನಿ
ಹ್ಮ್ ಸರಿ
ಹ್ಮ
ಹ್ಮ್
ಧನ್ಯವಾದ ಮತ್ತೆ ಕರೆ ಮಾಡಿ ಹಲೋ
ಹಲೋ
ಮತ್ತೆ ಕರೆ ಮಾಡಿ ನಾವು ಕರೆ ಮಾಡ್ತೀವಿ
ಹಾ ಸರಿ ನಡ್ತೇವಿ ನಿನ್ ಗ
ಹ್ಮ್ ಹ